ಹಲ ಯಕಡೆ ಹೋಗಿತಲ್ಲಿ
ಹಾ ಯಾ ಕಡೆಲ್ಲಪ್ಪ ಇದೆ ಮನೆ ಬಲೆ ಇದೆ
ಹಾ
ಹ್ಮಟ ಶ ಮಾಡಳಿಕ ಮಾಡಳ ನಳಿಕ ಸಾನ
ಶೀಕಣ ಸಿಸಿ ರೋಡಾ ಹಾ ಹಾ
ಹ
ನಮ್ಮ ನಾವು ಶಿಸರ
ಹೌದಾಹಗ ಮಾಡಕೊಂತೋಣ
ಈ ಇಸತಿನ ಆಗಿದಿಲ್ಲಾನ
ಹ್ಮ್ ನೀಷ್ಟ ನ್ರ ಕಚ್ಚಾ ಹಡಕ್ಕೆ ನಮ್ಮಾ ಇಲ್ಲಿಮ ಸಾಪಡ ಸಾಪಿಡಬದು ಇ ಚಾಮನಾವಂತಾಯ
ಚಾಮ
ಹ್ಮ ಹ ಹ್ಮ್ ಈ ದಿನ ಬರಿ ಅ ಮದ ಮೊದಲ್ ಬರ ಕಚ್ಚಾವಡತೆ ಲಲ್ಲಾಜ ವ ಗ್ರಾಮ ಪಂಚಾಯತ್ಗೆ ನಟಕ ಬಲ್ಲಿ
ಬರ ಮಳೆ ಬತ ಅಂದ್ರೆ ಮಳೆ ಅಂದ್ರೆ ನೀರ್ ಅಂದಿರ್ತಾವ ಅ ಒಂದುಟ್ಟದ ಒಂದು ತಿಂಗಳ ಆಯ್ತ್ ಈಗ ಹ್ಮ ನಾರ್ಮಲ್ ಮತ್ತ ಕುಂದರ್ತೈತಿ.
ಹೌದಾ
ಹ್ಮ್ ಹ್ಮ್.
ಹ್ಮ ಹ್ಮ
ಹ್ಮ್ ಮೊದ್ಲು ಮಾಡ್ಸಿದ್ರ ಮೊದ್ಲು ಮಾಡ್ಸಿದ್ರ ಚಿಚ್ಚರ ಒಂದೆ ಒಂದು ಹದ್ನೈದು ವರ್ಷ ಮಾಡ್ಸಿದ್ರ ಅವಾಗ. ಅದೇ ಇಲ್ಲಿ
ಹ್ಮ್
ಎಲ್ಲ ದೊಡ್ಡ ದೊಡ್ಡ ಗಾಡಿ ಓಡಾಡ್ತವಲ್ಲಾ.
ಹ್ಮ.
ಅದರ ಸಮಂದ ಎಲ್ಲಡ ಬಿಟ್ಟತ್ತು ಆ ಕೊಟ್ಟ ಬಂದ ಚಲಂಗ ಮಾಡ್ಸೋಮ ಅಂದ್ರ ಇನ್ನ ಊರಾಗ ಏನ ಬಾಳ ಕೆಲ್ಸ ಆವ ಆ . ರೋಡ್ ಮಾಡ್ಸೋದು.
ಹ್ಮ್
ಅಲ್ಲ ಅವ ಏನ ಮಾಡ್ಸೋದ ಇನ್ನ ನಡದದ ಏಷ್ಟ್ ವರ್ಷ ಮಾಡ್ತಾರೆ ಎಷ್ಟ ವರ್ಷ ಎಲ್ಲ ತಗಲ್ದೆ ಎಲೆಕ್ಷನ್ ಬಂದು
ಚಾಮರ ದೊಡ್ಡದ ಇರಬೇಕಾ ಆರ -
ಹಾ ಚಾಮಾ ನೋಡ ಎರಡ ಪಂಚಾಯತಿ
ನಿಮ್ಮೂರ್ ಜಾಮರ ದೊಡ್ಡದ ಅದಲ್ಲಾ.
ಹ್ಮ್ ಪಂಚಾಯತಿನ ಯಾಡ್ ಅದಾವನಮ್ಮ ಊರ ಒಂದ ಚಾಮಾರ ಅಂತ -
ಯಾವ ಯಾವ ಯಾವ ಊರು ಕುಡ್ಯಾವ
ಚಾಮನಹಳ್ಳ ದಂಡ ಸೋಲ್ಲಾಪುರ ಅಂತ
ಎರಡು ಕುಡ್ಯಾವ ಆನ ಅವ
ಹ್ಮ್ ಎರಡು ಕುಡ್ಯಾವ್ ಏನೇಲ್ಲ ಇಕಡೆ ಮೇನ್ ರೋಡ್ ಅದ ನೋಡ ಇಕಡೆ ಹೋಗೋಮುಂದ ಮೇನ್ ರೋಡ್ ಇಕಡೆ ಮೇನ್ ರೋಡ್ ಈ ಎಡಗಡೆ ಬಂದ್ರೆ ಚಾಮ್ನಳ ಮೇನ್ ರೋಡ್ ಬಲಗಡೆ ಕಾಲ್ ಇಟ್ಟ್ಯಪ ಅಂದ್ರ ದಂಡ ಸೊಲ್ಲಾಪುರ.
ಹ್ಮ.
ಹಂಗ ಹೇಬಿಟ್ಟ್ರ ಮೊದಲ್ಲ ದೂರ ದೂರ ಇದ್ದು ಅಂತ ಒಂದೊಂದು ಕಿಲೋಮೀಟರ್ ಹಂಗ ಇದ್ದು ಈಗೆಲ್ಲ ಮನೆ ಪನಿ ಆಗಾನ್ ಈಗೆಲ್ಲಾ ಕುಡಿ ಪುಟ್ಟದ ಆಯತದದೆಲ್ಲ ಸಿಟ್ಟಿ ಆಯ್ತಲ್ಲ ದೊಡ್ಡ ದೊಡ್ಡ ಬಂದದ
ರೋಡ್ ಬಂದದ ಅದರ ಮೇನ್ ರೋಡ್
ಇಲ್ಲೇಸಿ ರೋಡ್ ಬಂದ್ಬಿಟ್ಟದಲ್ಲ ಇದರ್ದ ಎಲ್ಲ ಆ ಕಡೆ ಜಾಸ್ತಿ ಬಸ್ ಅದು ತೀರ್ಗ್ಯಾಡತಾವಲ್ಲ ಎಲ್ಲಾ ಹಾಸ್ಪಿಟ್ಲ್ ಆಗ್ಬಿಡ್ತ ಅದರ ಸಲ್ವಾಗಿ ಅಂದ ದೊಡ್ಡದದ ಮೊದಲ ಇದ್ದಿಲ್ಲ ಮೊದಲ ಕಳದ ಸಲ ಊರ ಅವಾಗ ಏನ್ ಡೆವಲಪ್ಮೆಂಟ್ ಅದು ಏನ್ ಇದ್ದಿದ್ದಿಲ್ಲ. ಡೆವಲಪ್ಮೆಂಟ್ ಆಗ ಆಗ್ಲಕ್ಕುಂತದ ದೊಡ್ಡದಾಗಗ್ಬಿಟ್ಟ ಪೂರ ಈಗ ಬೇರೆ ಬೇರೆ ಸಿಟಿ ಇಡ್ರಾಗ್ ಆಗಿಬಿಟ್ಟಿದಲ್ಲ ಏನು ಸಿಟಿ ಸುತ್ತ ಮುತ್ತ ಊರಲ್ಲಿ ಏನ್ ಬಿಸ್ನೆಸ್ ಮಾಡಕ್ ಆಗಲಿ ಏನ್ ಆಗಲಿ
ಹೌದಾ
ಹ್ಮ ಇಲ್ಲೆ ಒಂದ
ನಾನ ಒಂದ್ಸಾರಿ ನೋಯ್ತಿಲ್ಲ ಆಕಡೆ ಊರಿಗಿ ಮೊನ್ನೆ ಒಂದ್ಸ ಸರಿ ಬೇಕದು ಅವ್ರು ದಾಟಟ್ಲಿ ಇವ್ರು ಬರ್ತಾಲ್ಲ ಚಾಮರ ಡಾಟಾನ
ಹಾ ಹಾ ಇ ಬರಬರ
ಅದಾ ಊರ್ಗ್ ಹೋಗಿದ್ದೀವಿ ಮನ್ನ್ಸ ಟೈಮ್ ಆದ್ರೆ ಚಾಮಳ ತಾಟಿದೀದೇವರು ಅವಾಗ ಅಚ್ಚ ನೋ ನಡಲ್ ಅವರು
ಹಂಗಾಮ
ಹ್ಮ
ನೋಡಿಲ್ಲಪ್ಪಾ ಚಾಮ ಎಲ್ಲ
ನೈಟ್ ನೋಡಿ ಅದ ಒಂದ್ ಸರಿ ಹೋದಕ್ರ ಅವಊರು ಮತ್ತೆ ರಟನ್ ಹೋಗಲ್ಲ
ನೈಟ್ ಹೋಗಿದ್ರೆ ನೀವು
ಹಾ ಸಖ್ಯಷತ ಮತ್ತೆ
ಹ್ಮ್ ನೈಟಾದ ನ ಸರಿಯ ಕಾಣ ಅಲ್ಲ ತೋ ಅ ಈ ಕಡೇ ಅಂಗಡಿ ಅವು ಇವು
ಸಿಿಟಿ ಸಿಟಿ ತಂಗತದು
ಹೌ ಎಲ್ಲಾ ಊರುಗಳು ಹಗೆಲ್ಲಸೋ ಸ್ಟಾರ್ಟಿಂಗ್ ಫಸ್ಟ್ ಯಾವ ಮಂಗ ಇತ
ಇಲ್ಲ ಸ್ವಲ್ ಡೆವಲಪ್ ಅ ಊರ ನಮ್ ಹೊಡಗೇರಿ ತಾಲೂಕ್ ಅದಲ್ಲ ಅದ್ರಂಗ ಅಂದ ನೋಡದು
ಹ್ಮ್ ಮದರ ತಳ ಯ ತಲೆ ಕಾಣಪಟ್ಟಿಲ್ಲ
ಅಪ ಕಂಂತಾ ಹಾ ಏನ್ ಕೊಡ್ತಾರೆಂಗಂತಾರೆ
ಹ್ಮ್ ಹ್ಮ್
ಅತ್ರ ಪಡ ತಂದಿಲ್ಲ
ಹ್ಮ
ಒಟ್ರ ಪಳನ್ಂಬ ಚ ಅಲಕ್ ಸಣಿ ಕೊಡ
ಹ್ಮ್
ಮತ್ತೆಲ್ಲಪಡ ಎಮಲೆ ಅಂದರು
ಹ್ಮ ಹ್ಮ್ ಮಂದ ಆರ ಎಲ್ಲ ಅವರಷ್ಟು ಜಾಸ್ತಿ
ಹ್ಮ್ ಅದ್ರಾಗ ನಮ್ಮ ಮನಿ ರೋಡಿಿಗೆಚ್ಚ ಯಾವ ನೋಡ ಮೇನ್ ರೋಡಿಗೆ ಮಣಿಿವಳಮ
ಹ್ಮ್ ಏನ್ ಮಾಡ್ಬೇಕಿಲ್ ಮೇನ್ ರೋಡ್ ಇದ್ರು ಏನ ಅಂಗಡಿ ಅಂಗಡಿ ತೆಗಿಬೇಕಿಲ್
ಎಲ್ಲಪ್ಪಾ ನಾವ್ ಏನ್ ಮಾಡಕ ಎಲ್ಲಲ ಮ ಮಾಡ್ಕಂತ ಎ ಎಲ್ಲಿ ತೊಂಗ ಒಲ ಮಿನ ಮಾಡಳಗಲ್ಲ ಮ
ತೆಗಿಬೇಕ ಅಂಗಡಿ ಅಂಗಡಿ ಬಾ ಲಾಭ ಅದಾರ
ಇಲ್ಲಾ ಅಂಗಡಿ ಪ ಅಂಗಡಿಯ ತೆರಲ್ಲ ಸುಮ್ಮ ಕಡೆ ಬಿಲ್ಡಿಂಗ್ ಕಡಿಸಿ ಬಾಡಿ ಕೊಡಕ ಮಾಡ
ಹ್ಮ ಹ್ಮ ತಮ್ಮ ಕೆಲ್ಸಕ್ಕೆ ಎಲ್ಲಿೋತಾನ
ನಮ ತಮ್ಮ ಏನ್ ಕೆಲ್ಸಕ್ಕೆ ಓತಾನಂಗ ಎಲ್ಲಿಯಾಣ ಸಕ್ಕ್ರ ಓತಾನ ಇಲ್ಲಂದ್ರ ಎಲ್ಲ ಅ್ರ ಕಡಿಮ ಹೋದ ಕೆಲ್ಸಕ್ಕ ಬ ಯಲ್ಲ ಬ ಬರವದ ಮಾಡ ಹ್ಮ್ ಎತ್ತು ಎಕರೆ ಆ ಹತ್ತ ಎಕರೆ ಏನಲ್ಲ ಒಂದು ಎರಡು ಎಕರೆ ಕೊಡಿಮದ ಒಳ ಹತ್ರ ಏಳು ಏಳ ಏರ ಹತ್ರ ಹ ಸ್ವಲ್ಪ ಬಡವರ್ ಲೆಕ್ಕದಾಗ ಜಾಸ್ತಿ ಅನ್ನಲ್ಲ
ಹ್ಮ್
ನೀವು ದೊಡ್ಡ ಸೂಪರ್ ಮಂದಿ ಆಲೇಜ ಇದ್ದ್ಯಾವ
ಯಾ ಸೌಕರ್ಲಿ ನಾವ್ ನಮ ಎಲ್ಲ ಕೇಳಿದ ಶಾಕ್ ಅದ ಯಡ ಕ.
ಹ್ಮ ಮತ್ತೆ ಎಡ್ ಎಕ್ರೆ ಅಂದ್ರ ಸ್ವಲ್ಪೇ ಅಹಿತ್ಯ ಆದ್ರಗ ಹೊಲ. ಅಂಗೆ ಬಾಗಲಾಗದ ಹೊಕ್ಕ ಮನಗಂಡ ದೊಡ್ಡುವವ.
ಎಡ ಎಕರೆ ಆದ ಹೊಲ ಎಡ ಎಕರೆ ಬರೆ ಎಡ ಎಕರೆ ಆದ ಬರೆ. ಏರಿಯಲ್ಲಿ ಎಲ್ಲ ಮಸುಬ ಅದ. ಬಳೆಲ್ಲ ಏನಿಲ್ಲ ಬಾಳ ಎಲ್ಲ ಕ್ರಿಟಿಕಲ್ ಆದ್ ಕಂಡೀಷನ
ಹೌದ ಏಜ್ ಜನ ಇರಿ ನೀವ್ ಅಣ್ಣ ತಮ್ಮ ದೋರು.
ನಾವ್ ನಮ ಕಾಕ್ ದರು ನಾವ ಅಪ್ಪರ ಎಲ್ಲರ ಆರು ಜನ ಆರ ಅಣ್ಣ ತಮ್ಮಂದಿರು. ನತ್ತು ನಾವಿಬ್ರ ಗಂಡ ಮಕ್ಳ ಇಬ್ರು ಇವಿ ನಾನು ನಮ ತಮ್ಮ.
ಆದ್ರಗ ಮಾಸೂರು. ಅಂತಂದ್ರೆ ಹ್ಮ್ ಜಾಸ್ತಿ ಬೆಳೆದನೆಲ್ಲ ನೀರಾವರಿ ಬೇಕಾದು ಜಾಸ್ತಿ.
ನೀರಾವರಿಯಾದ್ ನೀರಾದ್ ಕೇನ್
ಕಾಲೇ ಆದ
ಇದ್ದಪ್ಪ ಅಂತ ಅಂದ್ ಅಂದ್ರ ನೀರಾವರಿನು ಸ್ವಲ್ಪ ಇದ್ರ ನಡೀತ. ಆರಾಮಾಗಿ
ಹ್ಮ್ಮ್
ಎರಿ ಹೊಲನೇ ಪಾಡ ಒಂದ್ ಲೆಕ್ಕದಾಗ. ನೀರ್ ಸ್ವಲ್ಪ್ ಇದ್ರೂನು ನಡೀತಾ ಇಂಗಾದ್ರು ಮಾಡ್ಗೇಸಿ.
ಎರಿ ನಡೀತಾ ಏರಿ ಬೆಳೀತಾ ಎಟುಕ ಹೊಲ.
ಹ ಜಾಸ್ತಿ ಜಾಸ್ತಿ ನ್ಯೂಟ್ರಿಷನ್ಸ್ ಇರ್ತ ನೋಡ ಇ ಹೊಲ್ದಾಗ. ಹಗೆ ಗೊಬ್ಬರ ಹಾಕ್ಲಕ್ಕಪ್ಪಾ ಅಂತ ಅಂದ್ರನು ಒಂದ್ ಲೆಕ್ಕದ ಪಾಡ ಬೆಳತ. ನೀರ್ ಬಿಡ್ಲಿಕ್ಕಪ್ಪಾ ಅಂತ ಅಂದ್ರುನೂ ಜಾಸ್ತಿ ದಿನ ತಂಕ ಅಸಿ ಇರ್ತಲ್ಲ. ಹಸಿ ಇಡ್ಕೊಂಡು ಇರತ್. ಆದ್ರೆ ಮಸುಬಂಗ ಅಲ್ಲ ಒಂದ್ ದಿನ ನೀರ್ ನೀರ್ ಬಿಟ್ಟೆಪ ಅಂತ ಅಂದ್ರ ಮರದಿನ ಬಂದ್ ನೋಡ್ರಿ ಮತ್ತ. ತಲ್ಲ ಒಣಗಿ ಕಾರ ಆಗಿರುತ್ತ.
ಹ್ಮ್ ತಿಗ ಮರ್ದಷ್ಟ ಹೋಗಣಿ ಎರಡ್ ಮೂರ್ ದಿನದ ಹೋಗಣಿ ಗತ್ತದ ಕಡೆ.
ಹ್ಮ್ ಅಂತ ಹೊಲ ತೊಗೊಂಡು ಎನ್ ಮಾಡ್ತಿ ಅಪ್ಪ
ಹ್ಮ್
ಇದ್ರು ಇರ್ಲರಂಗ ಹಂಗ ಬೆಳೆದ ನಲನಲ್ಲ ಸುಮ್ನೆ. ಮನುಷ್ಯನ್ ಹಾಳಾಗಿ ಬಿಡ್ತಾನ ಹೊಲದಾಗ ದುಡಿದು ದುಡಿದು.
ಹ್ಮ್ ಅಷ್ಟೇ ನೋಡ್
ಹೊಲ್ಲಾಗ ಏನ ಟ್ಯಾಕ್ಟರ್ ಗಳೇ ಏನ್ ಟ್ರಾಕ್ಟರ್ ಹೊಡೆಸ್ತ್ರಿ ಎನ್ ಎತ್ತುಗೋಳು ಅವ.
ಎತ್ತ ಆವ ನಮ್ ಕಕರುವು.
ಹ್ಮ್ ಹ್ಮ
ಸ್ವಲ್ಪ ಆದ ಎಡ್ ಎಕರೆ ಅದಲ್ಲ ಗ್ರಾಸ್ ಕಂಟಿ ಟಿಲ್ಲರ್ ಆದ. ದೊಡ್ಡದು ಕುಂಟೆವು ಆ ಆ ಟ್ರ್ಯಾಕ್ಟರ್ ಓಡಸ್ತವಿ ಯುವಾಗನ.
ಹ ಗಳೇ ಶ್ ಸನ್ ಗಳೇ ಐತಿ ಹತ್ತಿ ಹೊಲದಾಗ ಬಿತ್ತಕ ನಮ್ ಕಾಕಾರ್ ಎತ್ತು ಗೋಳ.
ಇವಾಗ ನಿಮ್ ಕಾಕರ ಮಾಡ್ತಾರ ನೀವ್ ಮಾಡಲನ
ಹಾ
ನಿಮ ಕಾಕರ ಮಾಡ್ತಾರ ಅನಪ್ಪಾ ನೀವು ಮಾಡಲ್ಲ ಅಂತ ಅಂದೇ ಹೊಲ ಮನಿ ಕೆಲ್ಸ.
ಅವ್ರ ಮಾ ಅವ್ರ ಮಾ ಜಗ್ಗೆ ಹೊಲ ಹಾಕ್ಯಂದ್ರ ಬಾಜು ಆಜು ಬಾಜು ಇದೂ ಜಗ್ಗೆ ಮಾಡ್ತಾರ ಅವ್ರ ಒಂದ್ ಹತ್ ಹತ್ ಎಕ್ರೆ ಮಾಡ್ತಾರ. ತರ ಹೊಲ.
ಹ್ಮ್ ಹ್ಮ್ ಒಳ್ಳ ಎಡ್ತರಿರಿಗೆ
ಆಯ್ತ ತೋ ಸರಿ ನಾ ಇಡ್ಲಾ
ಸೇರಿತಪ ಕೆಲ್ಸದಾನೆ